ಓಕೆ
ಹಲೋ ಹಲೋ
ಹಲೋ ಹೇಗಿದ್ದೀರಾ
ಹಲೋ
ಹಲೋ ಹಲೋ ಕೇಳಸ್ತಿಲ್ವಾ ನಿಮ್ಗೆ
ಹಲೋ ಎಸ್ಕ್ಯೂಸ್ ಮೀ ಹಲೋ
ಹೂ ಕೇಳುತ್ತದೆ
ಹಲೋ ಎಕ್ಸ್ ಕ್ಯೂಸ್ ಮಿ ಗಾಯಸ್
ಕೇಳಸಕತೈತಿ ಏ ಕೇಳ್ಸಕತತ್ ಮಾತಾಡ್ರಿ
ಹಾ ಓಕೆ ಟೆಲ್ಮಿ
ಹಾ
ಟೆಲ್ ಮೀ
ಏನ್ ಮಾಡಕ್ತೀರಿ.
ಐ ಎಮ್ ಸ್ಲೀಪಿಂಗ್. ಯುವ್ ಎಕ್ಷ
ನಾವ ನಾವ ಕುದಗಂದ ನೋಡ್ರಿ. ಕತ್ಗೊಂಡ ಇದ್ದೀವಿ
ಓಕೆ ಓಕೆ.
ಹ್ಮ ಹಾ ಹೇಳ್ಬೇಕ.
ಮತ್ತೆ ಊಟ.
ಆಯ್ತ ನಿಮ್ದು
ನಮ್ದು ಆಯ್ತು ಏನ್ ಸ್ಪೆಷಲ್ ನಿಮ್ಮ ಮನೇಲಿ.
ನಮ್ಮನೆಲ್ಲಿ ಅನ್ನ ಸಾಂಬಾರ್.
ಓ ಹೋ
ಹೆಚ್ಚುಲಿ ನಮ್ಮ ಮನೇಲಿ ಇವತ್ತು ಸ್ಪೆಷಲ್ ಇತ್ತು.
ವೈ
ಮೈ ಬ್ರದರ್ ಈಸ್ ಬೈಕ್ ಪೂಜೆ ಮಾಡಿದ್ವಿ.
ಹಾ
ಅದಕ್ಕೆೇ ನಮ್ಮ ಮನೇಲಿ ಪಾಯಸ ಅನ್ನ ಸಾಂಬಾರ್ ಉಪ್ಪಿನಕಾಯಿ ಸಂಡಿಗೆ ಹಪ್ಳ ಇದ ಇಷ್ಟು ಮಾಡಿದ್ವಿ.
ಹ್ಮ
ದೇವಸ್ಥಾನಕ್ಕೆಲ್ಲ ಹೋಗ ಬಂದ್ವಿ.
ಹ್ಮ
ನಮ್ಮೂರು ಕರಿಯಮ್ಮ ದೇವಸ್ಥಾನ ಫುಲ್ ಫೇಮಸ್ ದೇವಸ್ಥಾನ.
ಹಾ
ಚೆನ್ನಾಗಯ್ತು ಪೂಜೆ ಎಲ್ಲ.
ಹ್ಮ
ನೌಜ ಹಾ ಬೈಕ್ ತಂದ ಮೇ ತಂದಿದ
ಯಾವ ಬೈಕ್.
ನಮ್ದು ಇರಗೊಂಡ್ ಇರಗೊಂಡ ಬಾಯ ಹೀರೋ ಹೋಂಡಾ ಬೈಕ್ ಇದೆ ನಮ್ದು ಚಿಕ್ಕದು ಅಂದ್ರೆ ಹಾ ನಮ್ದು ನಾವು ಹೋಗಿದ್ವಿ ಮತ್ತೆ ಕಲ್ಲಪ್ಪ ದೇವಸ್ಥಾನಕ್ಕೆ ಹೋಗಿದ್ವಿ. ನಮ್ಮೂರಲ್ಲಿ ಕಲ್ಲಪ್ಪ ದೇವಸ್ಥಾನ ಅಂತ ಇದೆ ಆ ದೇವಸ್ಥಾನಕ್ಕ ಹೋಗಿ ಕಾಯಿ ಕರ್ಪೂರ ಮಾಡಕೊಂಡು ನೆಕ್ಸ್ಟ್ ಕರಿಯಮ್ಮ ದೇವಸ್ಥಾನಕ್ಕೂ ಹೋಗಿ ಅಲ್ಲೆಲ್ಲ ಪೂಜೆ ಎಲ್ಲಾ ಮಾಡ್ಕೊಂಡು ಕ ಕರ್ಪೂರ ಎಲ್ಲಾ ಮಾಡಕೊಂಡು
ಹ್ಮ
ಬಂದ್ವಿ ಮನೆಯಲ್ಲಿ ಮನೆಯಲ್ಲಿ ಪಿಜ್ ಪೂಜೆ ಮಾಡಿ ಎಲ್ಲರು ಊಟ ಮಾಡಿದ್ವಿ.
ಹ್ಮ
ನಮ್ಮ ಊರಲ್ಲಿ ಕರಿಯಮ್ಮನ ಜಾತ್ರೆ ಚೆನ್ನಾಗ್ ಮಾಡ ತರ ಹಬ್ಬಗೋಳೆಲ್ಲ ಚೆನ್ನಾಗಿ ಮಾಡ್ತಾರೆ.
ಒಂ ಒಂದು ಜೀರೋ ಹ್ಮ
ಹಲೋ.
ಹನಿಯವು
ಬಾ.
ನನಗೆ ಗೊತ್ತಿಲ್ಲ ಹ್ಮ್.
ಸೈಡ್ ಬಾ. ಹಲೋ ಎಕ್ಯಜ್ಮಿ ಇಲ್ಲಿ ಮಾತಾಡಿ ನೀವು ಬೇರೆ ಕಡೆಯಲ್ಲ ಮಾತಾಡಕ್ಕೆ ಹೋಗ್ಬೇಡಿ.
ಓಕೆ, ಓಕೆ, ಓಕೆ, ಹೇಳ್ಬೇಕು.
ನಮ್ಮ ದೇವಸ್ಥಾನ ಬಗ್ಗೆ ಮಾತಾಡ್ತಿದ್ದೀನಿ ನೀವು ಸ್ವಲ್ಪ ಆದ್ರೂ ಐತ ನಿಮ್ಗೆ.
ದೇವಸ ದೇವಸ್ ಅದಕ್ಕೆ ಕೇಳಿದೆ ದೇವಸ್ಥಾನಕ್ಕೆಲ್ಲಪ್ಪ. ದೇವಸ್ಥಾನ ಕರಿಯಮ್ಮ ದೇವಸ್ಥಾನ ಹೋಗ
ತನ ಅಂದ್ರ ಏನ್ ಅನ್ಕೊಂಡು ಆ ದೇವಿ ಪವರ್ ಏನ್ ಗೊತ್ತ ನಾನ್ ಮಾತಾಡ್ತ ಮಾತಾಡ್ತಿದ್ದೀನಿ ಅಂದ್ರೆ ನೀವು ಲಕ್ಷ ಕೊಟ್ಟು ಕೇಳ್ಬೇಕು.
ಆ, ಓಕೆ
ಹಲೋ ಅಂದ್ರು ಅಂದ್ರೆ ನಾವು ಜಾತ್ರೆ ಎಲ್ಲಾ ಚೆನ್ನಾಗಿ ಮಾಡ
ಬರ ಹ್ಮ್.
ಹ್ಮ ನಮ್ಮೂಊರಲ್ಲಿ ಸಾರ್ ಸಾರ್ಹಾಕ್ತಾರಿ ಆತರ ಅಂತ ಐತಿ ಅದು ಸಾರ್ಹಾಕ ಹಾಕಿದ ಮೇಲೆ ನಾವು ಏನು ಮಾಡಂಗಿಲ್ಲ ಆ ಬಂಡಿ ಮ ಮನಲ್ಲ ಬಂಡಿ ಹೊರ್ಸಂಗಿಲ್ಲ.
ಊಟ ಕೊಡ ಮಾಡಂಗಿಲ್ಲ.
ಎಕ್ಸ್ಕ್ಯೂಸ್ ಮೀ ಊಟ ಮಾಡ ಊಟ ಮಾಡೇ ಮಾಡ್ಬೇಕು ಮಾಡ ತಿ ಬಟ್ ಮನೆಲೆಲ್ಲಾ
ಹಾ ಮನೇಲೆಲ್ಲ
ಮನೇಲೆಲ್ಲ ಅಂದ್ರೆ ಮನೆ ಬಳ್ಕನಂಗಿಲ್ಲ ಬಂಡಿ ವರರ್ಸಂಗಿಲ್ಲ.
ಹು.
ಆ ತರ ಊದಿನ ಕಡ್ಡಿ ಭೂ ಪೂಜೆ ಮಾಡಂಗಿಲ್ಲ ಊದಿನ ಕಡ್ಡಿ ಹಚ್ಚಂಗಿಲ್ಲ ಗಂಧದ ಕಡ್ಡಿ ಏನು ಸ ಇಲ್ಲ.
ಹಾ ಹಾ ಬಾಳ ನಂಬಿಕೆ ಇದೆ ಅಂಗರ ದೇವ್ರ ಮೇಲೆ.
ಈ ನಮ್ಮ ಊರ್ ಊರಿನೇ ನಂಬಿಕಸ್ತರ ಊರು ನಮ್ಮದು. ಏನಂತ ತಿಳ್ಕೊಂಡ್ರಿ ಗುಡಿ ಇನ್ನ ಕಟ್ಟತ ಇದಾರೆ ಅ. ಗುಡಿನ ಅರ್ಧಕ್ಕೆ ನ ರೆಡಿ ಮಾಡತ್ತಿದ್ದಾರೆ ಇನ್ನು ಇನ್ನು. ಬೇಜಾನ್ ಇದೆ ಕಟ್ಟೋದು. ನಮ್ಮೂರ್ ಜಾತ್ರೆಗೆ ಬರುವಂತ್ಯತಿ ಭರ್ಜರಿ ಭರ್ಜರಿ ಮನೆಗೆ ಒಂದು ಒಂದು ಬ್ಯಾಟಿ ಬರ್ಜರಿ ಅಂದ್ರೆ
ಹ
ಹ್ಮ ಹಾ ಮಾಡ್ತೀವಿ ಏ ಮಾಡ್ಲೇಬೇಕು ಮಾಡ್ತೀವಿ. ಭರ್ಜರಿ ಮಾಡ್ತಾರ ಮನೆಗೆ ಒಂದೊಂದ್ ಬ್ಯಾಟಿ.
ಹ್ಮ್.
ಸಕ್ಕತ್ತಾಗ ಆಗುತ್ತೆ ಜಾತ್ರೆ ಅಂದ್ರೆ ಬೇರೆ ಊರ್ ಕಡೆಗೆಲ್ಲ ಈ ನಾ ಗಳು ಹಂಗೆಲ್ಲ ಆಡೋದಿಲ್ಲ. ಬಟ್ ನಮ್ಮ್ ಊರ್ ಕಡೆ ನಾಟಕ ಎಲ್ಲಾ ಆಡ್ತಾರೆ ಆರ್ಕೆಸ್ಟ್ರ ಎಲ್ಲ ಬರ್ತಾರೆ. ಒಂದೊಂದು ಊರ್ ಕಡೆ ಆತರ ಮಾಡೋದ್ ಇಲ್ಲ ನಮ್ಮ್ ಊರ್ ಕಡೆ ಮತ್ತೆ ಹತ್ರ ಸಕ್ಕತ್ತಾಗಿ ಮಾಡ್ತಾರ
ಹ್ಮ
ಹ್ಮ್ ನಿಮ್ಮೂರ್ ಕಡೆಗೆಲ್ಲಾ ನಾಟಕ ಎಲ್ಲಾ ಆಡ್ತಾರ
ಹ್ಮ್ ನಮ್ಮ ಊರ್ ಕಡೆಗೆ ಹ ಹ ನಮ್ಮೂರ್ ಕಡೆಗೆ ಜಾತ್ರೆ ಎಲ್ಲಾ ಅಷ್ಟ ಜೋರಾಗಿ ಏನ್ ಮಾಡಲ್ಲ ಒಂಥರಾ ಸಿಟಿ ಆದಂಗ ಆಗ್ಬಿಟ್ಟಿದ ಅಲ್ಲ ಹಳ್ಳಿ ಕೂಡ ಸಿಂಪಲ್ ಆಗಿ ಮಾಡತಾರ
ಹೌದಾ ನಮ್ದ ಇಲ್ಲ ನಾ ನಮ್ ಹಳ್ಳಿನೇ ಆಕ್ಚುಲಿ ಹೇಳ್ಬೇಕಂದ್ರೆ ಸಿಟಿ ಏನಿಲ್ಲಾ ಈ ಸ್ವ ಸ್ವಲ್ಪ ಇವಾಗ ಡೆವಲಪ್ ಆಗ್ತದೆ ಇನ್ನೂ ಆಗ್ಬೇಕು ಚೆನ್ನಾಗಿರ್ಬೇಕು ನಮ್ಮೂರನ್ನು ಬೆಳಿಲಿ ಅಂತ ನನ್ನ ಭರವಸೆ ತಿ ಕೂಡ ಅಂದ್ರೆ ನಾಟಕ್ ನಾಟಕಗಳು ಮತ್ತೆ ಆರ್ಕೆಸ್ಟ್ರಾ ಎಲ್ಲ ಚೆನ್ನಾಗಿ ಮಾಡ್ತಾರೆ ನನಗೆ ಇಲ್ಲಿ ಮಾಡೋ ನಾಟಕಗಳು ಆರ್ಕೆಸ್ಟ್ರಾ ಅಂದ್ರೆ ತುಂಬಾನೇ ಇಷ್ಟ ರಾತ್ರಿ ಎಲ್ಲಾ ನಿದ್ಧಿಗೆಟ್ಟಾಗಲಿ ನೋಡ್ತೀವಿ ನಾವು ನಿಮ್ಮೂರ್ ಕಡೆಗೆಲ್ಲ ಆಡಲ್ವಾ
ಹಾ
ಆರ್ಕೆಸ್ಟ್ರಾ
ಹ್ಮ ಹಾ ಆರ್ಕೆಸ್ಟ್ರಾ ಒಳ ಇರುತ್ತ
ಹ್ಮ
ಅ
ಆರ್ಕೆಸ್ಟ್ರಾ ಇರುತ್ತ ಯಾವ ಜಾತ್ರಯಲ್ಲಿ ಇರುತ್ತೆ ನಿಮ್ದು
ನಿಮ್ಮೂರಲ್ ಆರ್ಕೆಸ್ಟ್ರಾ ಇರುತ್ತ ಅಂತ ಕೇಳ್ದೆ ನಮ್ಮೂರಲೆಲ್ಲ ಆರ್ಕೆಸ್ಟ್ರಾ ಈ ನಾಟಕ ಇವೆಲ್ಲ ಏನು ಮಾಡಲ್ಲ ಸಿಂಪಲ್ ಆಗಿ ಮಾಡ್ತಾರೆ
ಹ್ಮ ಇವೆಲ್ಲಾ ಜನನಾ ಎಂಟರ್ಟೈನ್ಮೆಂಟ್ ಕೊಡೋಕೋಸ್ಕರ ತುಂಬಾ ಕ್ಯೂರಿಯಾಸಿಟಿ ಇಂದ ಎಲ್ಲ ಕಾಯ್ತಿರ್ತಾರೆ ಬಿಡ್ತಾರೆ
ಹಾ ಕರೆಕ್ಟ್ ಜನಾರ್ ನೆಲ್ಲಾ ನೀ ಅಂದ್ರೆ ಎಂಟರ್ಟೈನ್ಮೆಂಟ್ ನೀಡ್ಬೇಕಂತ ನಾಟ
ಹ್ಮ್ ಆ ತರ ಖುಷಿ ಪಡ್ಬೇಕು ಅವ್ರ ಮನೆಯಲ್ಲಿ ಏನೇನ್ ಸಮ ಏನೇನ್ ನೈಟ್ ಇರುತ್ತ ಅಷ್ಟೆ ಅವ್ರ ಮನೇಲಿ ಏನಾದ್ರು ಸಮಸ್ಯೆ ಆಗ್ಲಿ ಇಬ್ರು ಗಂಡ ಜಗಳ ಆಡ್ ಕೊಂಡಿರೋದಾಗ್ಲಿ ಆ ತಂದೆ ತಂದೆ ಮಕ್ಳು ಜಗಳಾಟ್ಕೊಂಡಿರೋದೇ ಇಲ್ಲಿ ಏನೇ ಸಮಸ್ಯೆ ಇರಲ್ ಅವ ಯಾವ ಯಾವ ಟೈಮ್ ಅಲ್ಲಿ ಅಲ್ಲಿ ಮನೇಲಿ ಸಮಸ್ಯೆ ಇರುತ್ತಲ್ವಾ ಅವಾಗ ಈ ನಾಟಕ ಜಾತ್ರೆ ಅವೆಲ್ಲಾ ಬಂದಾಗ ಅಲ್ಲಿೆಲ್ಲಾ ಹೋಗ್ಬಿಡುತ್ತೆ ಅವೆಲ್ಲಾ ಮರ್ತ್ ಬಿಡ್ತಿದರು ಅಂತ ಆ ತರ ನಾಟಕ ಅವೆಲ್ಲಾ ಮಾಡ್ತಾರೆ.
ಹ ಒಟ್ಟು ಜನರನ್ನ ಖುಷಿ ಪಡಿಸ್ಬೇಕು
ಖುಷಿಪಡಿಸ್ಬೇಕು ಅಂತ
ಹ್ಮ್ ಭಾರತ್ ಹೋದ್ನ ಮತ್ತೆ ಮತ್ತೆ ನೆನಪಿಸ್ತಾ ಇರ್ಬೇಕು
ನ್ ಅಂದ್ರೆ ಪ್ರತಿ ಒಂದ್ ಹಬ್ಬಕ್ಕೂನು ನಾಟಕ ಮಾತ್ರ ಇರ್ ಇದ್ದೆ ಇರುತ್ತೆ ಅಂದ್ರೆ ಈ ಕಿಡಿ ಒ ಆ ಒಬ್ಬರು ಊರ ಊರ್
ಹ ಹ ಎಸ ಬರ ಹ್ಮ್ ಅಂದ್ರೆ ಊರು ಬೇರೆ ಕೆರೆ ಬೇರೆ ಅಂತಾನೂ ಮಾಡ್ತಾರ
ಆ ಅಂದ್ರೆ ಊರಳ ಹರು ಅಂತ ಇರುತ್ತೆ ಕೆೇರೆರು ಅಂತ ಇರುತ್ತಲ್ವಾ ಅವಾಗ ಊರರು ಒಬ್ರು ಒಂದ್ ಹಬ್ಬಕ್ಕಾದ್ರ ಕೆರಳರು ನಂಬಿಕೆ ಇತರ ಗಣ್ಮಗಳು ಮಾತಾಡ್ಕೊಂಡು ಗಂಡ್ಮಕ್ಳು ಗಂಡ್ಮಕ್ಲು ಬಾಯ್ಸ್ ಬಾಯ್ಸ್ ಕೊಂಡು ಬಾಯ್ಸ ಎಲ್ಲಾ ಆ ನಟಕಾಡ್ತಾರೆ
ಬಾಯ್ಸ್ ಅಷ್ಟನಾ ಲೇಡಿಸ್ ಎಲ್ಲಾ ಆಡಲ್ವಾ
ಲೇಡಿಸ್ ಎಲ್ಲಾ ನಾವು ದುಡ್ಡು ಕೊಟ್ಟು ಕರೆಸ್ಕೊಂತೀವಿ
ಓ ಅಂದ್ರೆ ಈ ಮಂಗ್ ಮಂಗಲ ಮುಖ್ ಕಿಯರ್ ಅಂರ್ತಾರಲ್ಲ ಅವ್ರನ
ಏ ಯ್ಯೋ ಅವರೆಲ್ಲ ಅವರೆಲ್ಲ ಅವರೆಲ್ಲ ಎಲ್ಲ ಅವ್ರ ಮತ್ತ ಅಂತ ಒಬ್ ಒಂದ್ ಟೀಮ್ ಇರುತ್ತೆ ಆ ಆ ತರ ಗಲ್ಸ್ದು ಟೀಮ್ ಇರುತ್ತೆ ಅವರೆಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡು ಅವರೆಲ್ಲ ಹ್ಯಾಕ್ಟಿಂಗ್ ಎಲ್ಲಾ ಪ್ರಾಕ್ಟೀಸ್ ಮಾಡ್ ಹ್ಯಾಕ್ ಮಾಡ್ಕೊಂತ ಬರ್ತಿರ್ತಾರೆ ಅವರೆಲ್ಲ ಹೌ ಹ್ಮ್ ಇ ಇರ್ತಾರೆ ಹಾ ಅವ್ರೇ ಸಪ್ರೇಟ್ ಇರುತ್ತೆ ಅವ್ರದೊಂದು ಗ್ರೂಪ್ ಇರುತ್ತೆ ಅವರೆೆಲ್ಲ ಯಾಕ್ಟ್ ಮಾಡ್ಕೊಂತ ಇರ್ತಾರಲ್ವಾ ಅವ್ರನ್ನ ಚೆನ್ನಾಗ್ ಮಾಡೋದ್ ನೋಡಿ ಕರ್ಕೊ ಬಂದು ಈ ನಾಟಕ ಎಲ್ಲಾ ಮಾಡ್ತಾರೆ ಚೆನ್ನಾಗ್ ಮಾಡ್ತಾರೆ ನೀವ್ ಎಲ್ಲೂ ನೋಡಿಲ್ವಾ ನಾಟಕನ
ಹ್ಮ್
ನೀನ್ ನೋಡ ಇಲ್ವಣ
ನೋಡಿದ್ದೀನಿ ಬಟ್ ಅವರು ಊಟ್ ಡಿಗರೆಲ್ಲ ಬರ್ತಾರ ಅಂತ ಹೇಳಿದ್ರಲ್ಲ ಅವ್ರನ್ನ ನೋಡಿದ್ದಿಲ್ಲ
ಹುಡುಗಿಯರು ಬರ್ತಾರೆ ಅವಳು ಚೆನ್ನ ಅಂದ್ರೆ ಅದು ಅದು ಒಂದ್
ಮಾಡ್ತಾರಾ
ಹ್ಮ ಬಹ ಜೊತೆಗೆಲ್ಲ ನಟ್ಕಾ ಮಾಡ್ತಾತಾರೆ ಅಂದ್ರೆ ಬಾಡಿ ಗಿಡಿ ಟೆಚಿಂಗ್ ಲ್ಲ ಓನ್ಲಿ ಹ್ಯಾಂಡ್ ಅಷ್ಟು ಕೈ ಎಷ್ಟೇ ಟಚ್ ಮಾಡ್ಕೊ ಅದ್ರಲ್ಲಿ ್ ಬಿಟ್ಟರು ಮಾತ್ರಂದ್ಬಟ್ಟ ಬಿಡ್ಕೊಂಡ್ರು ತರಿಸ್ತಾರ ಅಷ್ಟೇ ಅವರು ಡ್ಯಾನ್ಸ್ನು ಓಕೆ ಬಾಯ್
ಬಾಯ್
ಬಾಯ್ ಬಾಯ್